ಹಲೋ
ಚೆನ್ನಾಗಿದ್ದೀರಾ.
ಹ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯಾ.
ಹಾ ಹಾ ಚೆನ್ನಾಗಿದ್ದೀನಿ ಏನ್ ಮಾಡ್ತಿದ್ದೀರಾ.
ಏನಿಲ್ಲಪ್ಪಾ ಸುಮ್ಮ್ನೆ ಕುೂತ್ಕೊಂಡಿದ್ವಿ ನೀವೇನ್ ಮಾಡ್ತಿದ್ದೀರಾ.
ನಾನು ಅಷ್ಟೇ ನಮ್ಮ್ ಸ್ನೇಹಿತರ ಜೊತೆ ಕೂತಿದ್ದಿನೆ ಸುಮ್ಮನೆ
ಹೌದಾ ಏನ್ ರಜೆ ರಜೆ ದಿನಗಳ ಈಗ ನಿಮ್ಗೆ
ಹೌದೌಹೌದು ನಮ್ಗೀಗ ಓದಕ್ಕೆ ಅಂತ ರಜೆಗಳು ಕೊಟ್ಟಿದ್ದಾರೆ
ಹಾ ಹೌದಾ ಪರೀಕ್ಷೆಗಳಿಗೆ ಹ್ಮ್ ಸರಿ ಸರಿ
ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದು
ಹ್ಮ್ ಆಯ್ತು ಏನ್ ತಿಂದ್ರಿ
ನಾವ ಅನ್ನ ಸಾಂಬಾರ್
ಹ್ಮಞ
ನೀವೇನ್ ತಿಂದ್ರಿ
ಹ್ಮ ನಾನ್ ಇಡ್ಲಿ ತಿಂದೆ ಬೆಳಗ್ಗೆ.
ಹೌದಾ ಮಧ್ಯಾಹ್ನ ಏನ ತಿಂದಿಲ್ಲಾ.
ಇನ್ನ ಇಲ್ಲ
ಹ್ಮ್
ಮತ್ತೆ ನಿಮಗೆ ಅಂದ್ರೆ ಗೆಳೆಯರು ಸ್ನೇಹಿತರ ಇದ್ದಾರ ಇಲ್ಲಾ ಗೆಳತಿಯರ ಇದ್ದಾರ
ಹಾ ಎಲ್ಲಾ ಇಬ್ರುೂ ಇರ್ತಾರೆ ಗೆಳೆಯರು
ಹ್ಮ್
ಗೆಳೆಯರು ಗೆಳತಿಯರು ಎಲ್ಲಾ ಇರ್ತಾರ ಬರೀ ಗೆಳತಿಯರು ಇದ್ರೇನು ಚೆನ್ನಾಗಿರಲ್ಲ ಎಲ್ಲಾರ ಜೊತೆನೂ ಮಾತಾಡ್ತ ಶಾಲೆ ಕಾಲೇಜ್ಗಳಲ್ಲೆಲ್ಲಾ ಎಲ್ಲ ಜೊತೆ ಇದ್ರನೆ ಅಲ್ವಾ ಖುಷಿ ಒಬ್ಬೊಬ್ಬರು ಒಬ್ಬೊಬ್ಬ್ರ ಜೊತೆ ಒಂದೊಂದು ತರ ಹುಡುಗಿರ್ ಜೊತೆ ಒಂದೊಂದ್ ಸ್ವಲ್ಪ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಹುಡುಗರ್ ಜೊತೆ ಸ್ನೇಹೆ ಮಾಡಕ್ಕು ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರ ಅವ್ರ ಹತ್ರನುೂ ಸ್ವಲ್ಪ ಏನೇ ಆಗ್ಲಿ ನಾ ಹಂಚ್ಕಳದೇ ಆಗ್ಲಿ ಆಚೆ ಹೋಗ್ಬೇಕ ಬರೀ ಹಡುಗಿ ಹುಡುಗಿರೆ ಎಲ್ಲಿ ಹೋಗಕ್ ಆಗಲ್ವಲ್ಲಾ
ಹೌದೌದು
ಅವರು ಸ್ವಲ್ಪ ಇದ್ರೆ ಧೈರ್ಯ ನಮ್ಗೂ ಆಚೆ ಎಲ್ಗನೆ ಓಡಾಡ್ಬೇಕಾರೆ
ಹ್ಮ್ ಹ್ಮ್ ಹಾಗಾದ್ರೆ ನಿಮಗ ಸ್ನೇಹ ಮಾಡೋದು ಇಷ್ಟ ಅಂತ ಆಯ್ತು
ಅಯ್ಯೋ ನನ್ಗ್ ತುಂಬಾ ಇಷ್ಟ ನಾನ್ ಹೆಂಗಂದ್ರ ಚಿಕ್ಕ ಹುಡುಗಿಯಿಂದ ಹಾಸ್ಟೆಲ್ ಬೆಳ್ಕೊ ಬಂದಿರೋದಲ್ವಾ ಮನೆಯವ್ರ ಜೊತೆಗಿನ ನನ್ನ ಸ್ನೇಹಿತವರ ಜೊತೆನೆ ಜಾಸ್ತಿ ಇರ್ತೀನಿ
ಹ್ಮ್ ಹ್ಮ್
ಸೊ ನನಗ್ ಸ್ನೇಹಿತರ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಸಮಯ ಕಳಿಯೋದು ನಂಗ ಒಂಥರ ಸಂತೋಷ ಕೊಡುತ್ತೆ ಅವ್ರ ಜೊತೆ ಎಲ್ಲ ಸಮ ಸಮಯ ಕಳಿಯೋದು
ಹೌದೌದು
ಹಾ
ಅದೇ ಈಗ ನಮ್ಮ ಸಂಬಂಧಿಕರ ಜೊತೆ ಆದ್ರೆ ನಮಗೆ ರಕ್ತ ಸಂಬಂಧ ಇರತ್ತೆ ಆದೇ ಇವ್ರ ಜೊತೆ ಯಾವುದೇ ರೀತಿ ರಕ್ತ ಸಂಬಂಧ ಇರೋದಿಲ್ಲ ಆದ್ರೂ ಅವ್ರ ಜೊತೆ ನಾವು ಚೆನ್ನಾಗ್ ಹೊಂದ್ಕೊಂಡು ಹೋಗಿತಿರ್ವಿ
ಹ್ಮ ಅದ್ರಲ್ಲೂ ಶಾಲೆ ಕಾಲೇಜಗೆ ಮೊದಲ್ನೇ ದಿನ ಹೋಗ್ತಿವಲ್ಲ ನಮ್ಗ ಅವರು ಯಾರು ನಾವ್ಯಾರು ಅಂತ ಗೊತ್ತೆಯಿರಲ್ಲ ಆದ್ರೆ
ಹ್ಮ್
ಹ ಆದ್ರೆ ಮತ್ತೆ ಕೊನೆಗ ಬರೋ ತಕ್ಷಕ ಅವ್ರನ್ನ ಬಿಟ್ಬಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟು ಹೊಂದಾಣಿಕೆ ಅಷ್ಟೊಂದು ಹೊಂದಾಣಿಕೆ ಇರುತ್ತೆ ಅವ್ರಿಗೂ ನಮ್ಗ
ಅಂದ್ರೆ ಸ್ನೇಹ ಈ ಸ್ನೇಹ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಅಂದ್ರೆ ನಮಗೆ ಯಾವುದೇ ಸಂತೋಷ ಆಗ್ಲಿ ಈಗ ನಾವು ಕೆಲವರೆ ಎಲ್ಲಾ ಈಗ ನೀನ್ ಹೇಳ್ದಂಗೆ ನೀನ್ ಹಾಸ್ಟೆಲ್ ಅಲ್ಲಿ ಇದಿಯಾ ನೀ ಹಾಸ್ಟೆಲ್ ಅಲ್ಲಿ ಇದಿಯಾ ಅದಕ್ಕಾಗಿ ಈಗ ನಿಂಗ ಏನಾದ್ರು ಕಷ್ಟ ಬಂದ್ರು ಏನೇ ಆದ್ರೂ ನೀನ್ ಮನೆಯವ್ರಗೆ ಕರೆ ಮಾಡಿ ಹೇಳೋದಕ್ಕಿಂತ ಮುಂಚೆ ನೀ ನಿಮ್ ಸ್ನೇಹಿತರಿಗ್ ಹೇಳಿರ್ತಿಯಾ
ಇಲ್ಲ ಮನೆಗ್ ಹೇಳದು ಬೇಕಾಗಿಲ್ಲ ಮನೆಯವ್ರಿಗನು ತುಂಬಾ ಚೆನ್ನಾಗ್ ನೋಡ್ಕೊಂತರ್ ಮನನೆಲ್ಲಾ ಬಿಟ್ಟಿ ಇಲ್ಲಿ ಇರ್ತೀವಲ್ಲಾ
ಹ್ಮ್ ಅಂದ್ರೆ ನಮ್ಗ್ ಸಂತೋಷ ಇದ್ದಾಗ ದುಃಖ ಇದ್ದಾಗ ಸಂತೋಷ ಇದ್ರೆ ಅಕಸ್ಮಾತ್ ನಾವ ದುಃಖದಲ್ಲಿ ಇದ್ರು ನಮ್ನ್ ಖುಷಿ ಪಾಡಿಸೋದು ಅವರೇನೆ ಜಾಸ್ತಿ
ಹ್ಮ ಹೌದೌದು ಎಷ್ಟೇ ಕಿತಾಡಿದ್ರು ಮತ್ತೆ ಅವರು ಇಲ್ಲಾಂದ್ರೆ ಒಂತರ ಮಾತಾಡಿಲ್ಲ ಅಂದ್ರೆ ಇರಕೆ ಆಗಲ್ಲ ಒಂದ್ ದಿವಸ ಎಲ್ಲಾ ಅವ್ರನ್ನ
ಹ್ಮ್ ಅವ್ರ ಜೊತೆ ಬೆಳದಿರೋ ಬಾಂಧವ್ಯ ಚೆನ್ನಾಗಿರುತ್ತೆ ಹೇಳ್ಬೇಕು ಅಂತ ಅಂದ್ರೆ
ಹ್ಮ್ ಎಷ್ಟೇ ಕಿತ್ತಾಡ್ರರು ಮತ್ತೆ ಒಂದಾಗ್ತಿವಿ
ಈಗ ಸಂಬಂಧಿಕರಲ್ಲಿ ಬೆಳೆಯೋ ಸಂಬಂಧಗಳಗಿಂತ ಸ್ನೇಹ ಅನ್ನೋ ಪರಿಚಯನೇ ಜಾಸ್ತಿ ಚೆನ್ನಾಗಿರುತ್ತೆ
ಹೂ ಅದೇ ಅದೇ ಒಂದೊಂದ್ಸರಿ ನಮ್ ಸಂಬಂಧಿಕರು ಬಂದಿಲ್ಲಂದರು ಸ್ನೇಹಿತರು ಗೆಳೆಯರು ಗೆಳತಿಯರೆಲ್ಲ ನಮ್ಗೆ ಏನಾದ್ರು ಕಷ್ಟ ಕಾಲದಲ್ಲಿ ಸಹಾಯ ಮಾಡೋರು ಇರ್ತಾರೆ ಹೂ
ಅಂದ್ರೆ ನಿಜವಾಗಿರೋ ಸ್ನೇಹಿತರು ಯಾವತ್ತೇ ಎಂತ ಕಷ್ಟನೆೇ ಬಂದ ಬಿಡೋದಿಲ್ಲ
ಹಾ ಅದೇ ಅದೇ
ಮತ್ತೆ ನಾವ್ ಯಾವತ್ತೇ ಆಗ್ಲಿ ಜಾತಿ ಧರ್ಮ ಇವೆಲ್ಲಾ ಏನು ನೋಡೋದಿಲ್ಲ ಅವ್ರ ಜೊತೆ
ಮನೇಲ್ಲ ಇದ್ರೆ ಎಲ್ಲ ಇಂಥವೆಲ್ಲಾ ನೋಡ್ತಾರೆ ಸಂಬಂಧಿಕರು ಅದು ಇದು ಅಂತೆಲ್ಲಾ ಊರಲ್ಲೆಲ್ಲ ಬಟ್ ಸ್ನೇಹಕ್ಕೊಂದೆ ಇನ್ನಾವೆಲ್ಲ ಬಂದಿಲ್ಲ ಚೆನ್ನಾಗಿರ್ತೀವಿಯಾ ಇನ್ನು ಶಾಲೆ ಕಾಲೇಜುಗಳು ಕಲ್ಸದೆೇ ಕಲ್ಸೋದೆೇ ಅಲ್ಲ ಎಲ್ಲಾರು ನಾವು ಒಂದೇ ಅಂತ ಕಲ್ಸೋದೆೇ ಆದಲ್ವಾ ನಮಗೆ
ಹೂ ಅಂದ್ರೆ ನಾವ್ ಏಕಾಂಗಿಯಾಗಿ ಇರೋದಕ್ಕಿಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಜನನ್ನ ಸ್ನೇಹಿತರಾಗಿ ಮಾಡ್ಕೊಳೋದು ತುಂಬಾ
ಒಳ್ಳೇದ ಒಳ್ಳೆ್ ನನಗಂತೂ ತುಂಬಾ ಇಷ್ಟನಪ್ಪ ನಂಗೆ ಇವಾಗ ನಮ್ ಶಾಲೇೆಯಲ್ಲಿ ಓದಿದೀನಲ್ಲಾ ಅವ್ರತ್ರನುೂ ಮಾತಾಡ್ತೀನಿ ಯಾವಾಗವಾಗ ಕಾಲ್ ಮಾಡಿ ಆಚೆಲ್ಲಾ ಭೇಟಿ ಆಗ್ತಿರ್ತೀವಿ ಒಂಥರ ನನ್ ಸ್ನೇಹಿತ ಅಂತೂ ನಾ ಶಾಲೆಯಲ್ಲಿ ಒಳ್ಳ ಶಾಲೆಯಲ್ಲಿ ಅಷ್ಟೇ ಮತ್ತೆನ ಮಾತಾಡೇ ಇಲ್ಲ ಜಾಸ್ತಿ ಮೊನ್ನೆ ಯಾವಾಗೋ ಸಿಕ್ತಿದ್ಲು ತಪ್ಕೊಂಡ್ ಹತ್ತು ಬಿಡ್ತಿದಾಳ ಅವಳಿಗೆ ಎಷ್ಟ್ ದಿನ ಆದ್ಮೇಲ್ ಸಿಕ್್ದ ಎಷ್ಟ್ ದಿನ ಆದ್ಮೇಲ್ ಮಾತಾಡ್ತ ೀನಿ ಅಂತ ನೋಡ ಅಷ್ಟ ಕ್ಯಾದ್ರು ಅವರತ್ರ ನೊ ಮಾತಾಡಿಲ್ಲ ಅಂದ್ರು ಆ ಸಂಬಂಧ ಇರುತ್ತ ನೋಡ್ರಿ ಅದು ಮಾತ್ರ ಮುರಿದಿಲ್ಲ ಇನ್ನ ಅದೊಂಥರ ಚಂದ
ನಿಮಗೆ ಯಾವುದಾದರೂ ಸಂದರ್ಭ ಬಂದಿದೆಯಾ ಅಂದ್ರೆ ನನ್ ಗೆ ಜೀವನದಲ್ಲಿ ಅಂ ಇಂತ ಫ್ರೆಂಡ್ ಸಿಕ್ಕಿರೋದು ತುಂಬಾ ಅದೃಷ್ಟ ಟ ಅಂತ ಒಂದ್ ಏನಾದ್ರೂ ಸಂದರ್ಭ ಇರುತ್ತಲ್ಲ
ಹೂ ತುಂಬಾ ಇದಾವ್ ಅಂತವೇನು ಬರೀ ಒಂದೆರೆಡ್ ಅಂತಲ್ಲಾ ಹುಷಾರ್ ಇಲ್ದಾಗೆಲ್ಲ ತುಂಬಾ ಅನ್ಸುತ್ತೆ ಇಲ್ಲಾ ಅಂದ್ರೆ
ಹೂ ಹೂ
ಹಾ ಅವ್ ಆಟ್ ಆ ಸಮಯದಲ್ಲಿ ಸ್ನೇಹಿತರಿದ್ರೇನೆ ಒಂದ್ ಸ್ವಲ್ಪ ನಮ್ಗೆ ಧೈರ್ಯ ಇದ್ದಾಂಗೆ
ಹೌದು ಹೌದು
ಹೂ ಚಂದ ಅವರ್ದು ಇರುತ್ತೆ ಎಲ್ಲ ಸಮಯ ಕಳೆಯೋದು ಆಟ ಆಡೋದು ಆಚೆ ಹೋಗೋದು
ಹೂ ಹೂ
ಹಾ ಈಇವಾಗಂತೂ ಮನೆಯಲ್ಲಿ ಗೊತ್ತಾಗ್ದಂಗೆ ಎಷ್ಟೊಂದು ಸರಿ ಆಚೆ ಹೋಗ್ತಿರ್ತೀವಿ. ಅವೆಲ್ಲ ಒಂತರಾ ನಮ್ಗೆನ್ ಒಂಥರ ನೆನ್ಸ್ಕೊಂತಾ ಇದ್ರಾವೆಲ್ಲ ಅವಾಗ ಭಯ ಅನ್ಸಿರ್ಬೋದು ಹೋಗ್ಬೇಕಾರೆೆ.
ಹೂ ಹೂ
ಒಂದ್ ಸ್ವಲ್ಪ ಚಂದ ಅನಿಸ್ತಾವೆ ಅವೆಲ್ಲ ಮನೆಗ್ ಗೊತ್ತ ಗೊತ್ತಾಗದಂಗೆ ಇವೆಲ್ಲಾ ಸ್ನೇಹಿತರ ಜೊತೆ ಅಷ್ಟೇ ಮಾಡಕ್ ಆಗೋದ ಇಂಗೆಲ್ಲಾ
ಹೌದ್ ಹೌದು
ಅಲ್ವಾ
ಹ್ಮ
ನೀವೆಲ್ ತಿರ್ಗಾಡ್ತೀರಾ ನಿಮ್ ಸ್ನೇಹಿತರ ಜೊತೆ ಆಚೆಯಲ್ಲಾ
ಹ್ಮ ಹೋಗ್ತೀನಿ ಯಾವಾಗಾದ್
ಹ್ಮ್ ನಂಗು ತುಂಬಾ ಇಷ್ಟ ತಿರುಗಾಡೋದ ಅವ್ರ ಜೊತೆ ಎಲ್ಲಾ ಸಮಯ ಕಳಿಯೋದು
ಹ್ಮ
ಹ್ಮ ನಾವಂತ ನಮ್ಗೆ ಪರೀಕ್ಷೆಗಳು ಬರ್ತಾವಲ್ಲ ಯಾವ ಇಲ್ಲಿತ್ ಮತ್ತೆಲ್ಲ ಜ್ಞಾಪಕ್ ಬಂದ್ಬಿಡ್ತಾವ ಅವತ್ತೆ
ಹೌದೌದು ಅವಾಗ ಎಲ್ಲ ಕುೂತ್ಕೊಂಡ್ ಚರ್ಚೆ ಮಾಡ್ತ ಹತಾ ಇರ್ತೇವಿ ನಾವು ಈ ಈ್ಮ ಅಂದ್ರೆ ಜಾಸ್ತಿ ಏನಂತಂದ್ರೆ ನಾವ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಪ್ರವಾಸಕ್ ಹೋಗ್ಬೇಕು ು ಅಂತ ಏನಾದ್ರು ಇದ್ರ ಅ ಅದೆಲ್ಲ ಅವಾಗೆ ಚರ್ಚೆ ಮಾಡ್ತೇವಿ ಕುೂತ್ಕೊಂಡು
ಅದೇ ಅದೇ ಬೇರೆ ಸಮಯದಲ್ಲಿ ಯಾರು ಅಷ್ಟ ಜ್ಞಾಪಿಸಕೊಳ್ಳಲ್ಲ
ಓದೋ ಸಮಯ ಅಂದ್ರೆ ಅದೇ ಹೋದ ಸಮಯದಲ್ಲೇ ಇವೆಲ್ಲಾ ಚರ್ಚೆ ಮಾಡಕ್ ನೆನಪಾಗತ್ತೆ
ಅ ಅದೇ ಅದೇ ಮತ್ತೆ ಅದು ಅಷ್ಟು ಓದ ಸಮಯದಲ್ಲಿ ಎಲ್ಲಾರು ಒಬ್ರಗೊಬ್ರು ಎಳಸ್ಕೊಂತ ನಮ್ಗ್ ಗೊತ್ತಿಲ್ಲರರು ಅವ್ರು ಹೇಳಿ ನಾವು ಅವ್ರ ಹತ್ರ ಕೇಳೇಳಿ ಸ್ವಲ್ಪ ಹೆಂಗಂದ್ರೆ ಶಿಕ್ಷಕರು ಹೇಳೋದಕ್ಕಿನ್ನ ನಮ್ ಸ್ನೇಹಿತರೆಲ್ಲರೂ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಗೆ ಬೇಗ ಅರ್
ಬೇಗ ಅರ್ಥ ಆಗುತ್ತೆ ತಲೆಗೂ ಬೇಗ ಹೋಗುತ್ತೆ
ಓ ಅದಂದ್ ಸ್ವಲ್ಪ ನಮ್ಗೆ ಹೆಂಗ ಅಂದ್ರೆ ಸುಲಭವಾಗೂ ಹೇಳ್ಕೊಡ್ತಾರೆ ಮತ್ತೆ ಜ್ಞಾಪಕ್ ಇಡ್ಕೋಬಹುದು ಅಂತ ಹಂಗೆ
ಹ್ಮ್
ಹಾ ಅದೊಂಂತರ ಚಂದ್ರ್ರು ಹೇಳ್ಕೊಡ್ತ ಇದ ಕ ಹೇಳಕ್ ನಂಗಗೆ ಶಿಕ್ಷಕರು ಹೇಳೋದಕ್ ಇಾ ಸ್ನೇಹಿತರ ಹತ್ರ ಹೇಳ ಕು್ರೆ ಬೇಗ ತಲೆಗೆ ಹೋಗುತ್ತೆ ಹ್ಮ್
ಮತ್ತೆ ಐತಿ ಹ್ಮ್ ಹೇಳಿ ಹೇಳಿ ಇತ್ತೀಚೆಗೆ ನೀವೆ ಎಲ್ಲಾದ್ರೂ ಹೋಗಿದ್ದೀರಾ ಸ್ನೇಹಿತರ ಜೊತೆ
ಹ್ಮ್ ಎಲ್ ಹೋಗಿಪೆಪಾ ಆಚೆ ಮೊನ್ನೆ ಇನ್ನ ಆಚೆ ಹೋಗ್ ಬಂದ್ವಿ ಎಲ್ಲಾ ಮನೇಲಿ ಗೊತ್ತಾಗ್ದಂಗೆ ಭಯ ಭಯ ಇಂದಾ
ಹ್ಮ್
ಆಚೆ ಎಲ್ಲ ಹೋಗಿ ಬೈಕಲ್ಲಿ ಹೋಗಿದ್ವಿ ನಮ್ ಗೆಳೆಯರು ಬಂದಿದ್ರು ನಾವು ಅವರು ಎಲ್ಲಾ ಸೇರಿ
ಹ್ಮ್ ಹ್ಮ್
ಹೇ ಹೋಗಿ ಎಲ್ಲಾ ತಿರ್ಕೊಂತ
ನಂಗು ಆಥರ ಇಷ್ಟ ಹೊರಗೆ ಹೋಗ್ಬೇಕು ಅದು ಅಹ ರಾತ್ರಿ ಸಮಯದಲ್ಲಿ ಹೋಗ್ಬೇಕು
ಹಓ ಅದು ನಾವು ಪಟ್ಟಣದಲ್ಲಿ ಇರ್ತೀವಲ್ಲ ಪಟ್ಟಣದಲ್ಲಿ ನ ರಾತ್ರಿ ಸಮಯದಲ್ಲಿ ಚೆನ್ನಾಗಿರುತ್ತೆ ಪ್ಬ್ರೊ ಇದು ಓಡಾಡಕ್ಕೆಲ್ಲ
ಹ್ಮ್ ಹ್ಮ್
ಅಲ್ವಾ ನಾನ್ ಯಾವಾಗಿಂದೋ ಅನ್ಕೊತ ಇದ್ದೆ ಹೋಗ್ಬೇಕು ಹೋಗ್ಬೇಕು ರಾತ್ರಿ ಅಂತ
ಹ್ಮ್
ಇವಾಗ ನೆರವೇರ್ತಿದೆ ಅದ್
ಹ್ಮ್ ಹ್ಮ್ ಅಂದ್ರೆ ನಮ್ ನಮ್ ಜೊತೆ ನಮಗೆ ಇದಕ್ಕೆಲ್ಲ ಅಂದ್ರೆ ನಮಗ್ ಹೊಂದ್ಕೊಳ್ಳೋ ಅಂತ ಸ್ನೇಹಿತರು ಅವ್ರ ಜೊತೆ ಆತರ ಬಾಂಧವ್ಯ ಬೆಳೆದ ಬಿಟ್ಟ್ ನಮಗೆ ಒಂದ್ ನಂಬಿಕೆ ಬರುತ್ತೆ ನಾವ್ ಅವ್ರ ಜೊತೆ ಹೋದ್ರು ಎ ಎಲ್ಲಿಗೋದ್ರು ಮತ್ತೆ ವಾಪಸ್ ಬರ್ತಿವಿ ಖುಷಿಯಾಗಿ ಇರ್ತೀವಿ ಏನ್ ಆಗ್ದಿದ್ದಂಗೆ ಜೋಪಾನುವಾಗ ಬರ್ತ್ ತೀವಿ ಅನೊ ಒಂದ್
ಹ್ ಜೋಪಾನ್ ವಾಗಿ ನೋಡ್ ಕಕೊಂತಾರೆ ಅಂತ ನಂಬಿಕೆ ಇದ್ರೆ ಎಷ್ಟ್ ಹತ್ರಲ್ಲಾದ್ರೂ ಆಚೆ ಹೋಗ್ಬೋದು.
ಹ್ಮ್ ಈಗ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರು ಅಷ್ಟೇ. ಮನೇಲ್ಲಿ ಸ್ನೇಹಿತರ ಜೊತೆ ಹೋಗ್ಬೇಕಂದ್ರೆ.
ಹ್ಮ್
ಆ ನಮ್ಮ ಮನೆಯಲ್ಲಿ ನನ್ ಜೊತೆ ಈಗ ನನಿಗೊಂದು ಇಬ್ಬರು ಮೂವರ್ ಫ್ರೆಂಡ್ಸ್ ಇತಾರ ಅನ್ಕೊ ಅದ್ರಲ್ಲಿ ಒಬ್ಬರನ ಮಮ್ಮಿ ತುಂಬಾ ಚೆನ್ನಾಗ್ ನಂಬಿರ್ತಾರೆ. ಅವ್ರು ಹೇಳಿದ್ರೆ ಎಲ್ಲಿಗ್ ಬೇಕಾದ್ರು ಕಳಸ್ ಬಿಡ್ತಾರೆ.
ಯಂಗೆ ಒಬ್ರು ಅವ್ರ ಮಕ್ಳಗಿಂದ ಅವ್ರ ಸ್ನೇಹಿತರನ್ನೆ ನಂಬ್ತಾರೆ. ಅವ್ರ ಅವ್ರಿದ್ರೆ ಅವ್ರ ಇದ್ರೆ ಹೋಗು ಅವ್ರ ಜೊತನೆೇ ಹೋಗು. ಹ್ಮ್ ಅದು ನಂಬಿಕೆ ಹಂಗ್ ಇರುತ್ತೆ ಒಬ್ಬೊಬ್ಬರಿಗೆ.
ಹ್ಮ್ ಅಂದ್ರೆ ನಮಿಗೆ ಸ್ನೇಹ ಹ ಮಾಡೋದು ಅಲ್ದೆ ನಮ್ ಅ ಸಮ್ಮ ಅಂದ್ರೆ ನಮ್ಮ ತಂದೆ ತಾಯಿ ಜೊತೆ ಕೂಡ ಹಂಗೆ ಒಂದ್ ಕೊಂಡ ಹೋಗ್ಬಿರ್ತದಂದ್ರೆ ಒಂತರ
ಅದೊಂತರ ಅವರು ಅ ನಮ್ ಕುಟುಂಬದ ತರ ಆಗ್ತಾರೆ. ಹ ಸರಿ ಹಿಂಗೆ ಎಲ್ಲಾ ಸ್ನೇಹಿತರ ಜೊತೆ ಚೆನ್ನಾಗಿದ್ರಿ ಸರಿ ನಾ ಜಾಸ್ತಿ ಕಿತ್ತಾಡಕ್ ಹೋಗ್ಬೇಡ್ರಿ. ಖುಷಿ ಖುಷಿಯಾಗಿರಿ ಅವಾಗು ಇನ್ನ ಚೆನ್ನಾಗ್ ಸಂಬಂಧಗಳನ್ನ ಬೆಳೆಸ್ಕೊಳ್ರಿ.
ಹ್ಮ್ ಹ್ಮ್ ನೀವು ಯಾವ್ ಸ್ನೇಹಿತರನ್ನು ಮರಿಬೇಡಿ.
ಹ್ಮ್ ಯಾರನೂ ಮರೆಯಲ್ಲ ನಮ್ ಶಾಲೆಯಿಂದ ಇದುವರೆಗೂ ನನ್ ಎಲ್ಲಾರ ಹತ್ರನೂ ಮಾತಾಡ್ತೀನಿ ಇವಾಗ್ಲೂನು.
ಹ್ಮ್
ಎಲ್ಲಾರ್ ಜೊತೆ ಚೆನ್ನಾಗಿರಿ. ನಾವು ಚೆನ್ನಾಗಿರ್ತೀವಿ ಸರಿನಾ ಹ್ಮ್ ಸರಿ.